ಹಲೋ
ಹ
ಅಣ್ಣಾ ಕೆಲಿಸ್ತ್
ಹಾ ಕೆಲಿಸ್ಥಿತೈದಿ ಸ ಯಾರು ಮಾತಾಡದು
ಅಣ್ಣಾ ನಾ ಮಹೇಶ್ ಅಣ್ಣ ಈ ಮೊನ್ನೆ ಒಂದ್ ನಂಬರ್ ಕೊಟ್ರ ಅಣ್ಣ ನಮ್ಮ್ ಮಹೇಶ್ ಅಣ್ಣ ಮೊನ್ನೆ ಒಂದ್ ನಂಬ ನಂಬಾರ್ ಕೊಟ್ನಾಳ
ಹಾ ಏನತ್ತಪ್ಪ ಕೆಲ್ಸ ಫೋನ್ ಮಾಡಿದ್ದೆಲ್ಲ ಹಾ
ಅದೆ ಅಣ್ಣಾ ಅವತ್ತು ಅಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ನಂಬರ್ ಕೊಟ್ಟಲ್ಲ ಅಣ್ಣ ಏನಾದು ತೊಂದ್ರೆ ಆದ್ರು ೋನ್ ಅತ್ ಅಂತ ಹೇಳಿ
ಹಾ ಹಾ ಹಾ ಸರಿ ಸರಿ ಏನಾಗಿತ್ತು ಏನಕ್ಕೆ
ಏನ ಇಲ್ಲ ನಮ್ಮ ಮೊನ್ನೆ ಪಿುಷಿ ಮುಗ ಣ ಇವಾಗ ಡಿಗ್ರಿ ಹಾಸ್ಟೆಲ್ ಅಪ್ಲಿಕೇಶನ್ ಆಗಕತ್ತೀನಿ ಆಾಕಿ ಅಣ್ಣ ಎಲ್ಲಿ ಹಾಸ್ಟೆಲ್ ಆಗಲಣ್ಣ ನಂದು ಹ
ಹಾ ಹಾ
ಅದೇ ಒಂದ್ ಹಾಸ್ಟೆಲ್ ಏನ ನಿಮ್ಗೆ ಯಾರಾದ್ರು ಪರಿಚೆ ಆದ್ರ ಒಂದು ಹಾಸ್ಟಲ್ ಮಾಡಸ್ಕೊಡೋಣ ನಿಮ್ ಹೆಸರು ಮ್ಯಾಗ ಹಾಸ್ಟೆಲ್ ಒಳಿರ್ತೇನೆ
ಯಾರ ನಿಮಗ್ ಬೇಕಾ ಬೇರೆಯವ್ರಗ್ ಬೇಕಾ
ಏ ನನಗೆ ಅಣ್ಣ ಬೇರೆ ಅವನೂ ಅಲ್ಲಾ ನನಗೆ
ನಿಂಗೆ ಬೇಕಾ ಎಷ್ಟ ಪರ್ಸೆಂಟೇಜು
ಅಣ್ಣಾ ಹತ್ತನೇ ಧು ಎಂಬತ್ತನಾಲ್ಕು ನೈನ್ ಐತಣ್ಣ ಇದು ಪಿಯುಷು ನೈನ್ಟಿ ಟ ಆಯ್ತಣ
ಹೌದಾ
ಹಾ ಆಾಕೆ ನಾನು ಅಪ್ಲಿಕೇಶನ್ ಎಲ್ಲಾ ಇವು ಯದಕ್ ನನ್ ನನ್ ಹೆಸಾ ಆಶನೆೇ ಆಗಲಾಗೈತೆಣ್ಣ ಎದಕ್ ಆಗಲ್ ಗೊತ್ತಾಗಲಾಗೈತಿ ಹ
ಹ್ಮ್ ಹ್ಮ್ ಸರಿ ಸರಿ ನಾ ಹಾಸ್ಟೆಲ್ ಮಾಡ
ಹ್ಮ್ ಹ್ಮ್
ಹಂಗಾದ್ರೆ ಹೋದ ಚೆನ್ನಾಗಿ ಮಾಡ್ತೇನಿ ಸುಮ್ನೆ ಉಾಗ ಪಲೆ ಬರೋದು ಇಲ್ಲಿ ಅಷ್ಟಲ್ಲಿ ಕಿಟಕಿ ಗ್ಲಾಸ್ಗಳು ಮರಿ ಅಂತ್ದು
ಆ ತರದ್ದು ಏನ್ ಇದಿರ್ಬಡ್ತ ಸುಮ್ ಸೈಲೆಂಟ್ ಆಗಿ ಬರ್ಬೇಕು ಹೋಗ್ಬೇಕು ಕುಡ್ಬೇಕು ಇಲ್ಲಿ ಕ್ರಿಕೆಟ್ ಆಟಾಡುದ್ನ ಒಳಗಡೆ ಇದು ಮಾಡುದ್ಂತರ ನಡದಿಲ್ಲ
ಇಲ್ಲ ಅಣ್ಣ ಹಂಗೇನಿಲ್ಲಣ್ಣ ನನ್ ನಾನ್ ನಿಮ್ ಜೊತೆ ಮಾತಾಡೋದವ್ರರು ಕೇಳುತ್ತಲ್ಲಣ್ಣ ನಾ ಯಾವ ತರ ಮಾತಾಡ್ತೇಿದನಿ ಅಂತ
ಹಾ ಇಲ್ಲ ನಾವ್ ಹೇಳ್ತಾರದ ಯಾಕಂದ್ರೆ ಹುಡ್ಗರು ಮೊದಲನನೆ ಸೈಲೆಂಟ್ ಆಗಿ ಬರ್ತಾರ ಬಂದ ಮೇಲೆಕ್ ಈ ತರ ಆಟ ಆಡ್ಕನ್ ಕೊಡ್ತಾರ ಕಲ್ ಕಿರ್ ಮಾಡ್ತಾರ
ಏ ಇಲ್ಲಣ್ಣ ಆ ತರ ಇಲ್ಲ ನನ್ ಕಡೆಯಿಂದ ನಾನ್ ನನ್ನಿಂದ ಏನಾದ್ರು ತೊಂದ್ರೆ ಒಂದೇ ಒಂದ್ೊಂದರೆ ಆದ್ರೆ ನನ್ಗ್ ಅದೋಡ್ಸಕಡಿ ನಾನು ಏನು ತಪ್ಪ ತಿಳ್ಕೊಳಲ್ಲ
ಹಂಗ ಹಂಗ ಹಂಗ ಆತರ ಸರಿ ಕಾಣಲ್ಲ ಯಾಕಂದ್ರ ಬಂದಿರ್ತಾರ ಓದತಿರ್ತಾರ ಅಂತ ಮಲ್ಲ ಕರ್ಕೊಂಡ್ಸಂದು ಒದ್ದ ಓಡ್ಸೋದು ಅದು ಸರಿ ಬರಲ್ಲ ಅದು ಸುಮ್ ಬರ್ಬೇಕು ಸಲೆಂಟ ಇರ್ಬೇಕು ಓದ್ಬೇಕು ಗಲಾಟೆ ಮಾಡಕ್ ಹೋಗ್ಬಾರಡ್ತು ಇಲ್ಲ ಅಷ್ಟಲ್ಲಲ್ಲೇ
ಇಲ್ಲಣ ಗಲಾಟೆ ಏನು ಮಾಡಲ್ಲ ಅದು ನಿಮ್ ಕಡೆಯಿಂದ ನನಗ ಒಂದು ಆಾಲ ಆದ್ರಣ್ಣ ಸಾಯಿವರೆಗೂ ನಿಮ್ ಹೆಸರುಡತಣ್ಣ ನಾನು
ಸರಿ ಮಾಡಮಂತ ಹಾಸ್ಟಲ ಬಾ ಬಂದ್ಗೆಷ್ಟಂದು ಮಾತಾಡು ಈಗ ಎದ್ರಗಡೆ ಹೆಸಲ ಬಾ ಮಾಡಿಸತನ ಅಂತ
ಸರಿ ಅಂಟ ಇದು ಏನಾದ್ರರು ಇದಣ್ಣ ಏನ ಆ ಮಾಸ್ ಕಾರ್ಡು ಮತ್ತ ಏನಾದ ಡಾಕ್ಯುಮೆಂಟ್
ಹಾ ಮಾಸ್ ಕಡ್ ತೊಂಬ ಒಂದ್ ನಾಲ್ಕ್ ಫೋಟೋ ಬೇಕು ಈ ಕಾಲೇಜ ಕಟ್ಟಿದ್ರ ರೆಸಿಪ್ಟ್ ಇರಬೇಕು ಕಾಸ್ಟ್ ಇನ್ಕಮ್ ಇರ್ಬೇಕು
ಹಾ
ನಿಮ್ದ್ ಯಾವದಂದು ಅದ ವಾಸಸ್ಥಳ
ಹಾ ಓಕೆ
ಇವೆಲ್ಲ ಡಾಕ್ಯುಮೆಂಟ್ಸ್ ತಗೊಂಬ
ಸರಿ ಅಣ್ಣ ಸರಿ ನಾಳೆ ಬರ್ತನ ಅಣ್ಣ ಬಂದ್ಬಿಟ್ಟು ಮಾತಾಡ್ತೇನಿ ಮತ್ತೆ ಅಣ್ಣ ಒಂದು ಏನೋ ನಮ ಬ್ರದರ್ದ ಒಂದು ಪ್ರಾಬ್ಲಮ್ ಇತ್ತಣ್ಣ
ಏನು
ಅಂದ್ರೆ ಅವ್ರದ್ದು ಹಾಸ್ಟೆಲ್ ಇದೆ ಆ ಹಾಸ್ಟೆಲ್ ಅಲ್ ಇರ್ಬೇಕಂದ್ರೆ ಅಲ್ಲಿರೋ ವಾರ್ಡನ್ಸ ಅವರು ಕಿರಿಕಿರಿ ಮಾಡ್ತ ನಿ ಬ್ರದರ್ ಅವ್ರಲ್ಲ ಅವ್ರ ಬದ್ಲಿ ನೀನ್ ಏನಕ್ ಬರ್ತೀಯ ನಿಮ್ ಬ್ರದರೇ ಬರ್ಬೇಕು ಹಂಗೆ ಹಿಂಗೆ ಅಂತ ಹೇಳಿ
ಹ್ಮ್ ಹ್ಮ್ ಇವಾಗ ಏನ್ ಬೇರೆ ಅಷ್ಟಕ್ ಹೋಗಬೇಕಕ್ ಅತಟ್ಟಿದೇನ ಅಲ್ಲಿ ನಿ ಬ್ರದರ್ದಲ್ಲಿ ಹೋಗಬೇಕಕ್ ಅತ್ಬಿಟ್ಟಿದ್ದೇನ
ಎಲ್ಲಣ್ಣ ಇವಾಗ ಅವ್ರ ಹೆಸರ್ಲೆ ಹಾಸ್ಟೆಲ್ ಆಗಿದಲ್ಲ ಲ್ಟು
ಹಾ ಹಾ
ಅವರು ಊರಲ್ಲ ಅವ್ರೆ ನಾವ್ ಇವಾಗ ನಮ್ಮ್ ಊರಾಗ ಕೆಲ್ಸ ಮಾಡ ಅವರು ಜಮೀನ್ ಒಳಗೆ ನಮ್ ಬ್ರೋ ಇಷ್ಟ ಐತಿ ನಾ ಇರ್ತತಿನ ನಮ ಬ್ರದರ್ ಹೆಸರು ಎಂತ ನಾನ್ ನನಾಗರ್ತಿನಿ ವಾಡನಿದ್ರರು ಏನ್ ಇರಂಗಿಲ್ಲ ನಿ ಬ್ರದರೇ ಬಂದಿರ್ಬೇಕಂತ
ಇಲ್ಲ ನೀ ಏನ್ಬೇಕು ಇಲ್ಲ ಸರ್ ಅ ನಂದೇ ಅಷ್ಟು ಇವ ನನ್ ನಾನೇ ಇರೋದಲ್ಲಿ ನಮ್ಮ ಬ್ರದರ್ದೆಲ್ಲ ನನ್ ಡಾಕ್ಯುಮೆಂಟ್ಸ್ ಫೋಟೋ ನೋಡ್ರಿ
ಹ್ಮ್ ಹ್ಮ್
ಕ್ಕಿದೆ ಅಂತ ಹೇಳಿ ಅವ್ರಿಗೇನು ಇದಾಗಲ್ಲ
ಅ ಹೇಳಿನಿ ನಾನ್ ಮನೇನಂದೆ ಸರ್ ಈ ತರ ಮಾತಾಡ ತಪ್ಪಾಗತ್ ಸರ್ ನಾನು ದೂರ್ ಊರಿಂದ ಊರಿಗೆಗ್ ಬಂದು ಓದ್ಬೇಕಂತ ಬಂದಿರ್ತ್ತ ಸರ್ ನಮ್ಮ್ ಹೊಟ್ಟೆ ಮೇಲೆ ಹೊಡಿಬೇಡಿ ಈಗ ರೂಮ್ ಇಡ್ಕೊಂಡು ಹಓ ದೊಡ್ಡ ಮಾತ ಅಲ್ಲೋಣ ರೂಮ್ ಬಾಡಿಗೆ ಒಂದು ಐದಾರು ಸಾವಿರ ಕಟ್ಟ ಬೇಕು ಮತ್ತೆ ನಮ್ಮ್ ವೈಯಕ್ತಿಕ ಖರ್ಚು ಹೊರಗಡೆ ಎಲ್ಲಾದ್ರೂ ಸಿಟಿ ಒಳಗಡೆ ಹೋಗ್ಬಿಟ್ರೆ ಸಾಕು ರೋಡ್ ಸೈಡ್ ಏನ ಇರ್ತ ಅದೆಲ್ಲ ತಿನ್ನಂಗ ಆಬಿಡುತ್ತೆ
ಸರಿ ಸರಿ ಅವ್ರು ಯಾರ ನಾ ಮಾತಾಡ್ತೀ ಇನ್ನೊಂದಸಲ ಅವರು ಈ ತರ ಮಾತಾಡಕ ಅವರ್ ಯಾವ್ದಾವ ಸ್ಟೂಡೆಂಟ್ ಗಳು ಇವತ್ತು ಇನ್ನು ಯಾರ ಜೊತೆ ಮಾತಾಬಡ್ತ ಆತರ ಅರಿ ಇದು ಮಾಡ್ಬೇಕ್ರಿ ಒಂದ್ಸಲ ಡೈರೆಕ್ಟ್ ಆಗ ಹೋಗಿ ಮಾತಾಡ್ಬೇಕು
ಸರಿ ಅಣ್ಣ ನಾ ನಾಡಿದ್ದು ಹೋಗುವಾಗ ನೀವು ನಿಮ್ಗೆ ಫೋನ್ ಮಾಡ್ತಾಲ್ಲ ಒಂಚೂರು ನನ್ನ ಜೊತೆ ಬನ್ನಿ ಅದೇನ್ ಪ್ರಾಬ್ಲಮ್ ಸಾಲ್ವ್ ಮಾಡಿ
ಹ್ಮ್ ಹ್ಮ್ ನಮ್ದ ಏನ ಮತ್ತ ತೋರ್ಸಕು
ಇದೊಂದ ಪ್ರಾಬ್ಲಮ್ ಸಾಲ್ವ್ ಆಯ್ತ ಅಂದ್ರೆ ಏನಣ ನನ್ ಜೀವನದಲ್ಲಿ ದೊಡ್ಡ ಇತಿಹಾಸ ಸೃಷ್ಟಿ ಅದಾಗುತ್ತೆ ಅಣ್ಣ ಮೂರ್ ವರ್ಷ ನ ಮೂರ್ ವರ್ಷ ಬಾಡಿಗೆ ಕೊಟ್ಂತು ರೂಮ್ ಬಾಡಿಗೆ ಕಟ್ಟಕ್ ಆಗತ್ತಣ್ಣ ನಮ ಮಿಡಲ್ ಕ್ಲಾಸ್ಂದ ಬಂದಿದ್ದು
ಹಾ ಎಲ್ಲಾ ಕಷ್ಟ ಅರ್ಥ ಆಗ್ತದೆ ನಮ್ಗೆ ಹೇ ಯಾಕಂದ್ರೆ ನಾವು ಅದುಜಾಕೆ ಬಂದ್ಿವವಿ ನಾವುಚ್ಚಿದಲ್ಲ ನಾವು ಬಡವರೆ
ಹ
ಯಾಕಂದ್ರ ಪ್ರತಿಯೊಂದು ಕಷ್ಟ ನಡ್ಕೊಂತ ಬಂದಿವವಿ ಈಗ ನಿಮಂತ ಕಷ್ಟ ಯಾರಿಿಗೆ ಬರಬಾರದು ಯಾಕಂದ್ರ ದುಡ್ಡದು ಮನೆ ಪರಸ್ಥಿತಿ ನೋಡು ನೀವು ಆ ಕಡೆ ಯೋಚನೆ ಮಾಡಕ ಬರ್ದು
ಇಲ್ಲ ನಾ ಆತರ ಏನು ಯೋಚನೆ ಇಲ್ಲ ಮನೆ ಏನಾಗಬ ಬಿಟ್ಟಿರ್ತೇಣ ರೀಸೆಂಟ್ ಆಗಿ ನಮ್ಗ ಇರೋದ ಒಂದು ಮೂರ ನಾಲ್ಕಕ್ ಎಕರೆ ಜಮೀನ್ ಐತಣ್ಣ ಟೋಟಲ್ ಆಗಿ
ಹೂ
ಪ್ಪ ಏನ್ ಮಾಡವಾನೆ ಜಮೀನ್ ಮೇಲೆ ಇವಾಗ ಒಂದು ಎಂಟು ವರ್ಷದಿಂದೆ ಐದ್ ಲಕ್ಷ ಸಾಲ ಮಾಡ್ಬಿಟ್ಟ ಅವನ ಇವಾಗ ಅದಕ್ಕೆಲ್ಲ ಬಡ್ಡಿ ಚಕ್ರ ಬಡ್ಡಿ ಎಲ್ಲಾ ಸೇರಿ ಹದ್ನೈದು ಲಕ್ಷ ಆಗಿದೇಣ್ಣ
ಓಹೋ ಏನು ಯಾವಾಗ ನಿಮ್ಮತ್ತರ್ ಮಾಡತ್ತಲ್ಲ
ನಮ್ಮ ಅಪ್ಪ ಅಣ್ಣ ಎಂಟು ವರ್ಷದಿಂದ ಮಾಡ್ಯಣ ಅಂದ್ರೆ ನಮ್ಮ ಅಕ್ಕ ನಮಕ್ಕನ್ ಮದುವವೆೆಗೋಸ್ಕರ ಮಾಡಿದ್ದಣ್ಣ ಸಾಲ ಅದು
ಹೂ ಹೂ
ಈಗಾದ್ರ ಹದ್ೈದು ಲಕ್ಷ ಸಾಲ ಆಗೈತ ಅಣ್ಣ ಅದು ಬ್ಯಾಂಕ್ನವ್ರು ಮನೆಿ ಮುಂದ ಬಂದ ಕೂತ್ಬಿತಾರ ಸಾಲ ಕಟ್ ತೀರೋ ನಿಮ್ ಮನಿ ಹೊಲ ಜಪ್ತಿ ಮಾಡೋಣ ಅಂತೇಳಿ
ಹೂ ಹೂ ಹೂ ಈ ಬ್ಯಾಂಕ್ ಹತ್ರನ ಸಾಲ ತಗೊಂಡಿದ್ದವನ್ನ
ಹ ಬ್ಯಾಂಕ್ನಣ
ಹೂ ಹೂ
ಈ ತರ ಪೊಸಿಷನ್ ಐತಿ ಅಣ್ಣ ಮನ್ಯಾಗ ಅಕ್ಕ
ಈಗ ಬ್ಯಾಂಕಿನವರು ಇವಾಗ ಎಷ್ಟು ಸಾಲ ಎಷ್ಟು ಕಟ್ಟಂತಾರ
ಅಷ್ಟು ಕಟ್ಂತರಣ್ಣ ಏನ ಒಂದ್ ರೂಪಾಯಿ ಡಿವು ಮಾಡಂಗಿಲ್ಲ ಎಲ್ಲಾ ಕಟ್ಬೇಕು ನೀವು ಇದು ಹೊಲ ಮಾರ್ತರೋ ಬಿಡ್ತಾರೋ ಗೊತ್ತಿಲ್ಲ ಎಲ್ಲಾ ಮಾರ್ಬೇಕಕ್ ಎಲ್ಲಾ ಕಟ್ಬೇಕಕ್ಂತ ಅವ್ರು ಹ
ಹಹ ಹ ಹ
ಣ ಮೂರ್ ಎಕ್ರ ಐತಣ ಅವಲ್ಲ ಮೂರ್ ಎಕ್ರದಾಗ ಅದು ಹೋಗದೆ ನಮ್ಮ ಹೆವಿ ಹಳ್ಳಿಣ ಒಂದು ಇಪ್ಪತ್ ಮೂವತ್ ಒಲ ಮನಿಗಳಣ ಊರ ಅದು ಮಾರಿದ್ರು ಒಂದು ನಾ ಕೋರಿ ಐದ ಲಕ್ಷ ರೂಪಾಯಿ ಕೋತಲಣ ಒಂದ್ಕ್ರರೆ ಅಷ್ಟು ಒಲಾರಿದ್ೂ ಹದಿನೈದು ಲಕ್ಷ ಬರಲ್ಲ ಅಣ್ಣ
ನೀ ಹೌದಾ ರಿ ನೀವು ತಂದಿದೀರಲ್ಲ ಒಂದ ಮೇಲೆ ತೊಂದಿದೀರ ಲೋನ್
ಹೂ ಅಣ್ಣ ಹೊಲ್ದ ಮೇಲೆ ತಗೊಂಡಿದು
ಹ ಹೊಲ್ದ ಮೇಲೆ ತೊಂದ್ರೆ ಅದೇನ್ ಇದ್ ಮಾಡಂಗಿಲ್ಲ ಯಾಕ ಅವರು ಹೊಲ್ದ ಮೇಲೆ ಅಮೌಂಟ್ ಕೊಟ್ಟಿದ್ದೇವರು
ಹೂ ಹೋಲ್ಡ್ ಮೇಲೇನೆ ಅಣ್ಣ
ನೀವು ಹೊಲಾ ಮಾರಿ ಅಮೌಟ್ಬೇಕಂದ್ರಏ ಅವಶ್ಯಕತೆ ಇಲ್ಲ ಯಾಕ ಹೊಲ ನೀವೇ ತಗ್ಬ ಬಿ್ರ ಅ ಅವ್ರಿಗೆ ಬ್ಯಾಂಿ ಕೋಡ್ರಿ
ಅದೇ ಅಣ್ಣ ಈಗ ನಮ್ದ ನಂದ್ರ ಇರದೇ ಮೂರ್ ಎಕರೆ ಅಣ್ಣ ನಾವು ಐದ್ ಜನ ಅಣ್ಣ ತಮ್ಮದವ್ರು ನಮ್ಮ್ ಅಪ್ಪನಿಗೆ ಐದ್ ಜನ ಗಣ್ಮಕ್ಳು
ಹೂ ಹೂ ಹೂ
ಮೂರು ಎಕರೆದಲ್ಲಿ ಐದು ಜನನು ನಮ್ಮ್ ಜೀವನ ನಡೆಸ್ಬೇಕಣ ಇವಾಗ ಐದು್ಅದು ಮೂರು ಎಕರೆೆಯನು ಬ್ಯಾಂಗ್ಳೂರ್ ಬಿಟ್ಟ ಬಿಟ್ರೆ ಮುಂದೆ ನಮ್ಗೆ ಹೆಣ್ ಹ್ ಕೊಡದ್ರ ಹೆಂಗ್ ಕೊಡ್ತಾರಣ ಇವಾಗ ನಾವ್ ಮಾಡದರ್ಗೆಲ್ಲ ಲಗ್ನ ಮಾಡ್ಬೇಕು
ಹ್ಮ್ ಹ್ಮ್
ಮುಂದೆ ಹೆ ಣು ಕೊಡೋವ್ರ ಇವಾಗ ರೀಸೆಂಟ್ ಆಗ ಮದ್ವೆ ಮಾಡಕೋರೆಲ್ಲ ನ್ ಕಟ್ು ಬಿತ ಅಂದ್ರ ಹುಡ್ಗನಂಗ ಗರ್ಮೆಂಟ್ ಜಾಬ್ ಐತಾನ ಇಲ್ಲ ಜಮೀನ್ ಐತೆ ಅವೆರದೇ ಕೇಳ್ತಾರನ್ನ
ಇವಾಗ ಹಂಗಾದ್ರೀ ಈ ಗಲ್ಲ ಬೇಕು ಈ ಕಡೆ ಜಾಬ್ ಬೇಕು
ಹಾ ಯ್ ಎರಡು ಇಲ್ಲಾಂದ್ರೆ ಹೆಂಗ್ನಾರ ಹೆಣ್ಣ್ ಎಲ್ಲಿ ಕೊಡ್ತಾರೆ ಅಣ್ಣ ನಾವು ಇಲ್ಲಂದ್ರೆ ಯಾವ್ದ್ರು ಮಠ ಸೇರ್ಬೇಕತದೋಗಿ
ಹ್ಮ್ ಹ್ಮ್ ಹ್ಮ್ ಹಂಗೇನ ಇಿಲ್ಲ ಬೇಡ ಒಂದ್ ಹೆಣ್ಣು ಒಂದ್ ಗಂಡಂತ ಎಣ್ಣೆ ಇದು ಎಣ್ಣ ಇದ್ದೇ ಇದ್ದೇ ಇರ್ತಾರ ಹಾ ಸಾರ ಟೆನ್ಷನ್ ತಕ್ ಹೋಗ್ಬಿಟ್ರಿ
ಅದೇಣ್ಣ ಯಾರ ನಿಮ್ಂತ ಅವ್ರು ಧೈರ್ಯ ತುಂಬಿದಾಗ ಒಂದಚೂರು ಎನರ್ಜಿ ಇರ್ತವ ಅಣ್ಣ ಆಮೇಲೆ ಏನ್ಬ ಬಿಡತೆ ಒಬ್ಬ್ರೂತಿರ್ತ ನೋಡಿ ಅವಾಗ ಏನ ಆಗಬಿಡುತ್ತ ಈಪ್ಪ ನಮ್ ಜೀವನ ಹೆಂಗಕಯ್ತಪ್ಪಾ ಹಂಗೆ ಹೆಂಗಗೆ ಅಂತ ಹೇಳಿ
ಇಲ್ಲ ಇಲ್ಲ ನೀ ಸಾಲ ಸಾಲ ಪಡ್ತಾವ ಯಂಗ್ ವಸೂಲಿ ಮಾಡ್ಕೋಬೇಕು ಅಂತ ಅವ್ರ್ ಟೆನ್ಶನ್ ತಗೋಬೇಕು
ಹಾ ಹೌದಣ ಅದು ನಿಜ
ಸಾಲ ಕೊಟ್ಟೋರು ಟೆನ್ಶನ್ ತಗೋಬೇಕು ನಾವೇನ್ ಇದ್ ಮಾಡಂಗಿಲ್ಲ ಆತರ ನಾವವು ಬದುಕ್ಬೇಕು ಸಾಲ ಕಟ್ತೀವ್ರೀ ಇನ್ನೋ ಎರಡು ವರ್ಷ ಈಗ ನೀ್ವೆಲ್ಲಷ್ಟು ಮಂದಿ ದೊಡ್ಡರಾಗಿರಿ ಹ್ಮ
ಹ ಅಣ
ಈಗ ಎಷ್ಟ್ ಜನ ಇದ್ರಿ ಮಾಡತಾನನ್ ನಾವ ಜ
ಐದ್ ಜನ ಅಣ್ಣ ಐದ್ ಜನ
ಇದು ಒಂದು ವರ್ಷಗ ಒಬ್ಬೊಬ್ರು ಇಪ್ಪತ್ತ ಇಪ್ಪತ್ತು ಏ್ ಒಂದ್ ತಿಂಗಳಿಗೆ ಇಪ್ಪತ್ತ ಬತ್ ಸಾವಿರ ಅಂತ ನಾನು ಒಂದ್ ಎರಡು ಮೂರ್ ವರ್ಷ ದುಡಿದ್ರೆ ನೀವು ಆರಾಮ್ ಐದ್ ಲಕ್ಷ ಕಟ್ಟಿ ಮಾಡ್ಬೋದು
ಹ್ಮ್ ಅದು ನಿಜ ಅಣ್ಣ
ಎರಡ್ ವರ್ಷ ದುಡಿದ್ರ ಎಲ್ಲಾ ಕ್ಲಿಯರ್ ಆಗ್ತಲ್ಲಪ್ಪ ಐದ್ ಲಕ್ಷಕ್ಕೆ
ದುಡಿಬೋದು ಆದ್ರೆ ಅಲ್ಲಣ್ಣ ನಮ್ಮ ಅಣ್ಣ ಒಂದು ಇಬ್ರು ಮೂರ್ ಜನ ಕುಡುಕರಲ್ಲಣ್ಣ ಹೆವಿ ಡ್ರಿಂಕರ್
ಹ್ಮ ಹ್ಮ್ ಹ್ಮ್
ಹಿಂಗಾಗಿ ತಲೆ ಬಿಸಿಣ್ಣ ಅದಕ್ಕೆ ನಾನೇ ಏನಾದ್ರು ಓದಿ ಅಚೀವ್ ಮಾಡಿ ಮುಂದೆ ಏನಾದ್ರು ದೊಡ್ಡ ಸ್ಥಾನದಲ್ಲಿ ಬಂದು ಅದು ಹೆಂಗೆ ಬ್ಯಾಂಕ್ನೋರ್ ನಮ್ ಜಮೀನ್ ಕಸ್ಕೊಂಡಾರ ಅದೇ ತರ ಬ್ಯಾಂಕ್ನೋರ್ ಕೈಿಂದ ನಾಮ್ ಜಮೀನ್ ತಂದ ಅಣ್ಣ ಟಾರ್ಗಟ್
ಹಾ
ಅದಕ್ಕೆಣ್ಣ ನಿಮ್ಗೆ ಆಶಲ ಮಾಡ್ಸಿ ಪುಣ್ಯ ಬರುತ್ತೆ ಅಂತ ಹೇಳದಣ್ಣ
ಹಾ ಸರಿ ಅದ್ಕ್ಕೇನ್ ಆತರ ಏನು ತಲೆ ಕೆಡ್ಸೋಬೇಡ ಫಸ್ಟ್ ನೀ ಚೆನ್ನಾಗಿ ಓದ್ರ ಬಗ್ಗೆ ಫೋಕಸ್ ಮಾಡು ಅದಕ್ಕೆ ಏನ್ ಸಪೋರ್ಟ್ ಬೇಕು ಅದ ನಾ ಮಾಡ್ತೇನಿ ನಾನ್ ಇರುದ ನಾನ್ ಏನ ೋ ಯಾವುದೇ ಹೊರಳ್ಳಿಂದ ಏನ ಬೇಕಾದ್ರರುನು ಮಾಡ್ತೇನಿ ಈಗಂತೆಲ್ಲಾ ಇದೇ ದೊಡ್ಡ ಕೆಲ್ಸ ಅಲ್ ಆರಾಮ್ ಮಾಡಿ ಕೊಡ್ತೇನಿ
ಸರಿ ಅಣ್ಣ ಅದೇ ನಾಳೆ ನಾಳ ನಾಳೆ ಬರ್ಲಣ್ಣ ನಿಮ್ಮ್ ಹತ್ರ
ಸರಿ ನಾಳೆ ಬಂದ್ರು ಬೇಗ ತಗೊಂಡ್ ಬಂದ್ರು ನಾ ಎಲ್ಲ ಮಾತಾಡಿದ ಸೇರ್ಸ್ತೇನೆ ನೀ ಶಾಾಮ ಇದು ಯಾವ್ದ್ ಆಶೆಲತ್ತ ಆಶಕ್ ತಿರತೀಿ
ಸರಿ ಅಣ್ಣ ತುಂಬಾ ಥ್ಯಾಕ್ಸ್ ಅಣ್ಣ ಮನೆಗ್ ಬಂದ್ ಮೇಲೆ ಫೋನ್ ಮಾಡ್ತೇನ ಬಿಡಿ ಅಣ್ಣ ನಾನು
ಹಾ ಆರಾಮಾ ಆರಾಮ ಟೆನ್ಷನ್ ತಬೇಡ ನಿ ಮನೆಯವ್ರಿಗಿಂತ ಧೈರ್ಯ ಹೇಳಗೆ ಶಪ
ಸರಿ ಸರಿ ಮನೆ ಮನೇಲಿ ಕರಿತವಾರರಿ ಣ್ಣ ಆಮೇಲೆ ಹಸ್ತ ನಾನು
ಹಾ ಹೇಳ್ ಹ